ಅಸ್ತದೆ
ಅದೇನೋ ಒಂದ್ ಎರಡು ಮೂರ್ ಸೆಕೆಂಡ್ವರೆಗೂ ಕೇಳಸದೆೇ ಇಲ್ಲ ಅಲ್ವಾ ಹಿಂದೆ ಟಿಶ್ಯೂ ಇ ತಲೆನ ನೆಟ್ವರ್ಕ್ ಡು ಹ ಹ್ಮ್ ಮತ್ತೆ ಏನ್ ಮಾಡಿದೆ ತಿಂದ ಹಾ ಟಿಫನ್
ಹ್ಮ್ ತಿಂದೆ ನೀವ್ ತಿಂದ್ರಾ..
ಹ್ಮಞ ಆಯ್ತು ತಿಂದ ಆಯ್ತು ಈಗ ಹಸುವು ಆಗ್ತಾ ಇದೆ ಊಟನ ಮಾಡ್ಬೇಕು ಇನ್ನೇನು ಟೈಮ್ ಆಯ್ತಲ್ಲ ಮುಂಜಾರೆೇಗನ್ ಕತಿ ಹ್ಮ ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾ ಇವತ್ ರಜಾ ಆಯ್ತೇನೋ?
ಹ್ಮ್ ರಜಾ ಇವತ್ತು
ಹ್ಮ್ ಎಲ್ಲಾದ್ರೂ ಹೋಗ್ಬೇಕ್ ಅಕ್ಕ ನ ರಜಾ ಇದ್ರೆ ಏನ್ ಮಾಡ್ತೀರಾ ಕುೂತ್ಕೊಂಡು ಬಟ್ಟೆ ಎಲ್ಲ ತೊಳ್ಕೊಂಡ್ರಾ ಇಲ್ಲಾ ನಿಮ್ ಆಂಟಿನೇ ತೊಳ್ಕೊಡ್ತಾ ಇದೆ ಅಲ್ಲಾ ಬಿಡು
ಹ್ಮ್ ಹ್ಮ್ ಹೌದು ಸಂಜೆಗೆ ಒಗಿತಾರೆ
ಸಪೋರ್ಟೆ
ಹ್ ಹ್ಮ್ ಹ್ಮ್
ಹ್ಮ್ ಬಟ್ಟೆ ತೊಳಿಯಂಗಿಲ್ಲ ನಿಮ್ಮ ಆಂಟಿ ಟೀನೆ ತೊಳ್ಕೊಡ್ತಾರೆ ಅಡ್ಗೆ ಮಾಡಂಗಿಲ್ಲ ನಿಮ್ ಆಂಟಿ ಅಂಟಿನೆ ಮಾಡ್ತಾರೆ
ಹ್ಮ್
ಅ ನೀನು ಮಾಡ್ತಿಯಲ್ಲಾ ಹ್ಮ್ ಸೊಪ್ಪಿನ್ ಸಾಂಬಾರ ಯಾವಾಗಾರೂ ಮಾಡಿದೀಯಾ
ಇದು ಬಸ್ಸಾರ್ ಮಾಡಲ್ಲಾ ಮೋಸೋಪ್ಸಾರು ಮಾಡ್ತೀನಿ
ಬಸ್ಸು ಸಾರು ಬೇರೆ ಮಾಡ್ತೀರಾ ನೀವು ಲಾರಿ ಸಾರು ಮಾಡ್ತ ಮಾಡಲ್ವಾ
ಹ
ಹ ಹಾ ಹಾ ಹ್ ಬಸ್ಸ ಸಾರು ಮಾಡ್ ಇತರ ಮಾಡ್ತೀರಾ ಲಾರಿ ಸಾಂಬಾರು ಸ್ಕೂಟರ್ ಸಾಂಬಾರು ಸೈಕಲ್ ಸಾಂಬಾರು ಅದ ಯಾವ್ದು ಮಾಡಲ್ವಾ ಹ ಬಸ್ ಸಾಂಬಾರ್ ಮಾ ಬರಲ್ಲಾ ಯಾರ್ ಮಾಡ್ತಾರ ನಿಮ್ಮ ಅಮ್ಮ ಮಾಡ್ತಾರಾ
ಹಾ ಅವ್ರು ಮಾಡ್ತಾರೆ
ಮಾ ನಿಮ್ ಆಂಟಿ ಒಂದ್ಸಲಿ ನೋಡ್ಕೋಬೇಕು ಅವ್ರ ಯಾವಾಗ್ ಯಾವಗಾರು ಮಾಡ್ತಿರ್ತಾರಲ್ವಾ ಅಲ್ಲೋಗ್ ಸುಮ್ನೆ ನಿಂತ್ಕೋಬೇಕು
ನಂಗೆ ನನ್ಗ ಇಷ್ಟಾ ಆಗಲ್ಲ ಬಸ್ಸಾರು
ಯಾಕೆ
ನಾನ್ ಬಸ್ಸಾರ್ ತಿನ್ನಲ್ಲಾ
ಇನ್ ಅದೇ ಯಾಕೆ ಮತ್ತ್ ಸೊಪ್ಪಿನ ಸಾಂಬಾರಲ್ಲಿ ಇನ್ಯಾವ್ ಸಾಂಬಾರ್ ತಿಂತೀಯ ನೀನು ನಿನ್ಗೆ ಅಯ್ಯೋ ಏನೋ ಹೇಳ್ ಬೈಬೇಕು ಅನ್ ತನ್ಕೊಂಡೆ ಬೇಡ ಬಿಡು ಅಹ್ ಹ್ ಹ್ ಅಲ್ಲ ಬಸ್ ಸಾಂಬಾರು ಜಾಸ್ ಜನ ಇಷ್ಟ ಪಡ್ತಾರೆ ಚೆನ್ನಾಗಿರುತ್ತೆ ಅಂತ ನನ್ ಫಸ್ಟ್ ಟೈಮು ನಿ ಇಷ್ ಇಷ್ಟಪಡಲ್ಲ ನಂಗೆ ಬಸ್ಸರ್ ಇಷ್ಟ ಇಲ್ಲ ಅಂತ ಕೇಳ್ತಾ ಇನಿ ನನ್ಗೆ ತುಂಬಾ ತುಂಬಾ ಇಷ್ಟ. ನೀ ಮಾಡಕು ಬರುತ್ತೆ ತುಂಬಾ ಸಕ್ ಸಕ್ಕತ್ತಾಗಿ ಮಾಡ್ತೀನ್
ನಂಗ್ ಬಸ್ಸಾರ್ ಇಷ್ಟ ಇಲ್ಲ.
ಸಾಂಬಾರಲ್ಲಿ ಚೆನ್ನಾಗಿ ಇರುತ್ತೆ ಅದೇನ್ ಮಸ್ಸೊಪ್ಪು ನನ್ಗ್ ಅದ್ ಇಷ್ಟ ಆಗಲ್ಲ ಸ್ವಲ್ಪ ಸ್ವಲ್ಪ ಅನ್ನ ಹಾಕೊಂಡು ಒಂದಚೂರು ತಿನ್ಕೊ ಬಿಡ್ತೀನಿ ಅದು ಒಂದ್ಸಲಿ ಅಷ್ಟೇ ತಿನ್ಬೋದು ಆದ್ರೆ ಬಸ್ಸ್ ಸಾಂಬಾರ ಆದ್ರೆ ಮೂರ್ ದಿನ ಆದ್ರು ತಿಂದ್ರು ಏನು ಅನ್ಸೋದಿಲ್ಲ ತಿನ್ಬೇಕ್ ತಿನ್ಬೇಕು ಅನ್ಸುತ್ತೆ ನಿನ್ ತಿನ್ನೋದು ಇಲ್ಲ ಮಾಡೋದು ಇಲ್ಲ ಅಲ
ತಿನ್ನೋದು ಇಲ್ಲ ಮಾಡೋದೇ ಇಲ್ಲ. ನನ್ ಮನೇಲಿದ್ದಾಗು ಟ ಆಗಲ್ಲ ಮನೇಲಿ ಇದ್ದಾಗ ಇವಾಗ ನಾ ನಮ್ಮ ಆಂಟಿ ಮನೆಗ್ ಬಂದಿರ್ತೀನ ಅವ್ರ್ ಅವ್ರ್ ಬಸ್ಸಾರೇ ಮಾಡಲ್ಲ ನಾನು ಇರೋ ಅಷ್ಟು ದಿವ್ಸನು ಅವ್ರ ಬಸ್ಸಾರೆ ಮಾಡಲ್ಲ ನಾನ್ ತಿನ್ನಲ್ಲ ಅಂತ. ಅವ್ರು ತಿಂತಾರೆ ಅವ್ರುಗು
ಹಾ
ನಾನ್ ನಾವ್ ಇಬ್ ದಿನಿ ಅಂತ ಅವ್ರು ಮಾಡೋದೇ ಇಲ್ಲ.
ಪಾಪ ನೋಡ ಪ್ಪಾ ನೀನ್ ಹೇಳ್ಬೇಕು ನಾನ್ ತಿಂದಿಲ್ಲಾ ಅಂದ್ರೆ ಪರ್ವಾಗಿಲ್ಲ ನೀವ್ ಮಾಡ್ಕಳಿ ಅವ್ರು ಮಾಡ್ತಾರಲ್ಲ ಅವಾಗ ನೋಡ್ಕೊಬೋ ತಾನೆ ನೀವ್ ಮಾಡಿಡ್ಬೇಕು ಈಗ್ ನಾನ್ ಯಾವಾಗ್ ಗಾರು ಬರ್ತಿನ್ ಅನ್ಕೋ ಏನಪ್ಪಾ ನನ್ಗ ಒಂದ್ ಸ್ವಲ್ಪ ಬಸ್ ಸಾಂಬಾರ್ ಮಾಡ್ ಕೊಡು ಸೊಪ್ಪಿನ್ ಸಾಂಬಾರ್ ಸರ್ ನಾನು ಯಾವಾಗಾದ್ರೂ ಕೇಳಿದ್ರೆ ಏ ಹೋಗ್ರಿ ನಂಗ ಬರಲ್ಲ ಅಂತ ಹೇಳ್ತೀಯಾ ಹೆಂಗ ಮಾಡ್ತಯ ಹ್ಮ್
ಅಲ್ಲ ನಂಗ್ ಇಷ್ಟ ಆಗಲ್ಲ ಅಂತ
ಮತ್ತೆ ನೀನ ಈ ಸೊಪ್ಪಿನ ಸಾಂಬಾರ್ ಹೆಂಗ್ ಮಾಡ್ತಯಾ? ಮಾಡಕ ಬರುತ್ತಾ?
ಮೊಸೊಪ್ಪ ಸಾರ ಮಾಡ್ತೀನಿ.
ಹೆಂಗ ಮಡಿಯ
ಅದು ಸೊಪ್ಪು ಎಲ್ಲ ತೊಳದು ಬಿಟ್ಟು ಕಟ್ ಮಾಡಬಿಟ್ಟ ಹಾಕಿ ಕುಕ್ಕರಗ ಹಾಕಿ ಮತ್ತೆ ಇರುಳ್ಳಿ ಟಮೊಟಾ ಬೆಳ್ಳುಳ್ಳಿ ಅದೆಲ್ಲಾ ಹಾಕಿ
ಟ್ಟು ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟ ಎಲ್ಲ ಹಾಕ್ತಿಯಾ
ಹ ಆಮೇಲೆ ಅದಕ ಮೆಣಸಿನಕಾಯ ಎಲ್ಲ ಹಾ ಬಿ ಟ್ಟು ಆಮೇಲೆ ಮೂರ ವಿಸಿಲ್ ಕೂಗುಸ್ತೀವಿ.
ಹ್ಮ್ ಮೂರ್ ವಿಜಿಲ್ ಕೂಗಿಸ್ತೀರಾ ಮೆಣಸಿನಕಾಯಿ ಸೊಪ್ಪು ಫಸ್ಟೇ ಪ್ಪಬಿಟ್ಟು ಅದಕ್ಕೆಲ್ಲ ಆಮೇಲೆ ಟೊಮೊಟ್ ಟೊ ಈರುಳ್ಳಿ ಎಲ್ಲಾ ಹಾಕದ ಮೂರ್ ವಿಷಲ್ ಕೂಗೋಷ್ಟ ಅದೆಲ್ಲ ಫುಲ್ ಕರ್ಗೋಗಿರಲ್ವೇ ಸೊಪ್ಪೆಲ್ಲ ಬೆಂದೋಗಿರುತ್ತೆ.
ಹ್ಮ್ ಅದ ಬೇಯಲಿ ಸ್ವಲ್ಪ ಚೆನ್ನಾಗಿ ಅಂತ
ಬೇಳೆ ಹಾಕ ಹಾಕ್ಕಲ್ವಾ ಬರೇ ಸೊಪ್ಪ ಅಷ್ಟೇ.
ಹಾಕ್ತಾರೆ ಹಾಕ್ತಾರೆ ಬೆಳೆ ಹಾಕ್ತಾರೆ.
ಹಾಕ್ತಿಯಲ್ವಾ ನೀನ್ ಮಾಡೋ ಸೊಪ್ಪು
ನಾವು ಹಾಕ್ತಿನಿ ನಾನು ಹಾಕ್ತೀನಿ ಹ್ಮ್ ಸ್ವಲ್ಪ ಹಾಕ್ತೀನಿ
ಹ್ಮ್.. ತಿನ್ನೋತರ ಮಾಡ್ತೀಯಾ? ಇಲ್ಲಾ ಖಾರ ಜಾಸ್ತಿ ಉಪ್ಪು ಜಾಸ್ತಿ ಹುಳಿ ಜಾಸ್ತಿ ಮಾಡಕ್
ಇಲ್ಲಾ ನಾನ್ ನಾನು ಖಾರ ಜಾಸ್ತಿ ಮಾಡ್ ಕೋಳಲ್ಲಾ ಉ ಉಪ್ಪು ಸ್ವಲ್ಪ ಕಡಮೆ ಹಾಕೊಂಡ ಕಡಿಮೆ ಇದ್ರು ಓಕೆ ನಾನ್ ಜಾಸ್ತಿ ಅತೀ ಖಾರಾ ಮಾಡ್ಕೊಳಲ್ಲಾ
ಹ್ಮ್ ಯಾಕ್ ನೀನ್ ತಿನ್ನಲ್ಲಾ ಅಂತಾನ ಅಥವಾ ಬೇರೆ ಅವರ್ಗೂ ಖಾರ ಬೇಡಾ ಸ್ವಲ್ಪ ಖಾರ ತಿನ್ಲಿ ಜಾಸ್ತಿ ದಿನ ಬದುಕ್ಲಿ ಅಂತಾನ.
ನಾನ್ ಖಾತೆ ತಿನ್ನಲ್ಲ ಅಂತಾ
ನಿಮ್ಮ ಮನೇಲ್ ಖಾರ ತಿಂತ್ತಾರೆ ತಾನೆ
ಒಂದ್ ಸ್ವಲ್ಪ ಮೀಡಿಯಮ್ ಆಗೆ ಇರ್ಬೇಕು ಅಷ್ಟೊಂದ್ ಖಾರ ಯಾರು ತಿನ್ನಲ್ಲ ಜಾಸ್ತಿ
ಹ್ಞೂ ಹ್ಞೂ ನಮ್ಮ ಮನೇಲು ಅಷ್ಟೇನಪ್ಪ ಜಾಸ್ತಿ ಖಾರ ಯಾರೂ ತಿನ್ನೋರಿಲ್ಲ
ಹ್ಮ
ಮೀಡಿಯಂ ಖಾರಾನೆ ತಿನ್ನೋದು ಹ್ಮ್ ಹ್ಮ್ ಸೊಪ್ಪಿನ ಸಾಂಬಾರ ಹಂಗ್ ಮಾಡ್ತೀಯ ಮಸೊಪ್ಪು ಹ್ಮ್ ಹ್ಮ್ ನಿಮ್ ಮನೇಲಿ ನಿಮ್ ಅಮ್ಮ ಅವ್ರ ಮನೆಯಲ್ಲಿ ಮಾಡ್ತಾರಾ ಬಸ್ ಸಾರು. ಹ್ಮ್ ಅವತ್ ಮಾಡ್ದಾಗ ನೀನ್ ಏನ್ ಮಾಡ್ತೀಯಾ ನೀನ್ ಬೇರೆ ಸಾಂಬಾರ ಮಾಡ್ಕಂಡ್ ಬಿಡ್
ನಾನ್ ಮೊಸರು ತಿಂತೀನಿ ಮೊಸರಾ ಹಾಕೊಂಡ್ ಊಟಾ ಮಾಡ್ಕೊಂಡು ಬಿಡ್ತೀನಿ
ಹ ಹಾ ನೋಡೋವ ಅದ ಯಾಕ್ ಇಷ್ಟ ಇಷ್ಟಾ ಆಗಲ್ಲ ನಿನ್ಗೆ ಏನೋ ಒಂದ ಇರ್ಬೇಕಲ್ಲಾ
ಹ್ಮ್ ನಂಗ ಗೊತ್ತಿಲ್ಲ ಅದು ಎಂತಕ್ಕ ಇಷ್ಟಾ ಇಲ್ಲ ಅಂತ ಹಂಗ್ ಅಷ್ಟ ಸಾರ್ ಇಷ್ಟ ಇಲ್ಲಾ
ಏಯ್ ಇಲ್ಲ ಗೊತ್ತಿರುತ್ತೆ ಅಂದ್ರೆ ನಿ ಮಾರ್ತೋಗ್ ಇರ್ತೀಯಾ ಅಷ್ಟೇ
ಹ್ಮ್ ನಂಗ ಅದು ಚಿಕ್ಕ ವಯಸ್ಸಿಂದನೂ ನನ್ಗ ಅದು ತಿಂದಿ ಅಭ್ಯಾಸ
ನಿಮ್ ತಂಗಿ ನಿಮ್ ತಂಗಿನು ತಿನ್ನಲ್ವಾ
ಹ ಅವರೆಲ್ಲಾ ತಿಂತಾರೆ
ಹ್ಮ್
ನಾನ್ ಒಬ್ಳೇ ತಿನ್ನಲ್ಲಾ ನನ್ಗೆ ಹ್ಮ ನಾ ಅದನ್ನಾ ಚಿಕ್ ವಯಸ್ಸಲ್ಲೂ ತಿಂತಾ ಇರ್ಲಿಲ್ಲಾ ಅಂದ್ಬಟ್ಟು ನನ್ಗ್ ಬರಿ ಅನ್ನಾನು ಸೊಪ್ಪ ಸೊಪ್ಪನ ಕಲ್ಸ ಕೊಡೊ ನಂಗ ಅದು ಹ ಬೇಯಿಸಿರೋದು ಅದು ಸೊಪ್ಪು ಮಾಡ ಸೊಪ್ಪ ಸಾರ್ ಮಾಡಿರ್ ಇತಾರಲ್ಲ ಅವಾಗ ಅ ಸಾಂಬರ್ ಹಾಕಲ್ಲ ನಂಗೆ ಅನ್ನಾನು ಸಾ
ಬರಿ ಸೊಪ್ಪುನಾ ಸೊಪ್ಪು ನೀರನ್ನ ಮಿಕ್ಸ್ ಮಾಡ್ಬೇಕ್ ಅಂದ್ಬಿಟ್ಟು ಕೊಡ್ತಿದ್ರಾ ಇದೇ ತಿನ್ಕ ನಿನ್ಗೆ ಇದೇ ಗತಿ ಅಂತ
ಹ್ಮ್ ನಾ ಅಷ್ಟೇ ತಿನ್ಕೊಂತಿದ್ದೆ ಅವಾಗಿಂದಾನು ನಾನ್ ಸಾಂಬಾರ್ ಹಾಕೊಂತರ್ಲಿಲ್ಲ ಹ್ಮ್
ಹ್ಮ ಅವ ಯಾವಾಗಾದ್ರು ನಿಮ್ಮಮ್ಮ ಊರಿಗ ಹೋಗ್ಬಿಟ್ಟು ನಿಮ್ ಅಪ್ಪಾಜಿ ಒಬ್ರೆ ಇರ್ತಾರ ಅನ್ಕೋ ಓ ನೀನು ಇರ್ತಿಯಾ ಅನ್ಕೋ ಅವಾಗ ನಿಮ್ ಅಪ್ಪಾಜಿ ಎನ್ ಅಮ್ಮಾ ಒಂದ್ ಸ್ವಲ್ಪಾ ಸೊಪ್ಪ ಸಾಂಬಾರ್ ಮಾಡತಿಯಾ ಬಸ್ಸಾರು ಅಂದ ಬಿಟ್ರೆ ಅವಾಗ ನಂಗ ಬರಲ್ಲ ಅಂದ್ಬಿಡ್ತಿಯಾ
ಹಂಗ್ ಅಂದ ಬಿಡ್ತೀಯಾ ಏ ಹೋ ಹೋಗ್ ಅಪ್ಪಾಜಿ ನಂಗ್ ಅದೆಲ್ಲಾ ಬರಲ್ಲಾ ಬೇಕಾರ್ ಮಸೊಪ್ ಮಾಡ್
ಹ್ ಹ್ ಹ್ ಅವಾಗ ಬೇರೆ ಸಾಂಬರ್ ಮಾಡ್ತೀವಿ
ಹ ಆ ಸಾಂಬರ್ ಮಾತ್ರ ಮಾಡಲ್ಲಾ ಕಲ್ತ್ ಕತ್ಕೋಬೇಕು ಚೆನ್ನಾಗಿರುತ್ತೆ ಈ ಸಾಂಬರ್ ಈಗಿಂತ ಆ ಸಾಂಬರ್ ತುಂಬಾ ಚೆನ್ನಾಗಿರುತ್ತೆ ರುಚಿ ಅದೆಲ್ಲ ನನಗ ಈ ಸಾಂಬಾರ್ ಅಷ್ಟ ಅಷ್ಟೊಂದ ಇಷ್ಟ ಆಗಲ್ಲ ನನ್ಗೆ ಮಸ್ಸೊಪ್ಪು ಅದು ಸಾಂಬಾರೊ ಮು ಅದೇ ಆಗ್ಲಿ ಅನ್ನ ಆಗ್ಲಿ ಒಂದ್ ಟೈಮ್ ತಿನ್ಬೋದಷ್ಟೇ ಇದು ಹ್ ಎಲ್ಲೂ ನಮ್ ಪಿ ಜಿ ಎಲ್ಲಿ ತಬಾಕ್ ತರ ಅವರು. ಯಪ್ಪಾ ಕಣ್ಣಲ್ಲಿ ಏನ್ ನೀರ್ ದಬ ದಬ ಅವ್ರು ಮಾಡೋ ಸೊಪ್ಪಿನ ಸಾಂಬಾರ ನೋಡ್ಬಿಟ್ಟು. ತಿನ್ನೋದೇನ ಇಲ್ಲ ಒಂದ. ಎರಡು ತುತ್ತು ತಿಂದು ಬಿಟ್ಟು ತಗೊಂಡ್ ಹೋಗಿ ಬಿಟ್ಟು ಆ ಕಡೆ ಆ ಕಡೆ ಹಾಕೋದಷ್ಟೇ. ಅಷ್ಟ್ ಚೆನ್ನಾಗ್ ಮಾಡ್ತಾರೆ ಹೇಳ್ ಕೊಳಕ್ಕಾಗಲ್ಲ ಹಂಗೆ ಮಾಡ್ತಾರೆ.
ನಮ್ಮ ಹಾಸ್ಟೆಲ್ ಲಲೂ ಅಷ್ಟೆ.
ಹೌದಾ ಸೊಪ್ಪಿನ ಸಾಂಬಾರು ಮಾಡ್ತಾರ ಅಲ್ಲೂನು.
ಹ್ಮ್ ಮಾಡ್ತಾರೆ.
ಹ್ಮ ನಿನ್ಗ ಇಷ್ಟ ಅಲ್ವಾ ನೀನ್ ತಿಂತಿ ಅಲ್ವಾ.
ಹಾ ಬಸ್ಸಾರು ಮಾಡ್ತಾರೆ ವಾರದಲ್ಲಿ ಒಂದ್ ದಿವ್ಸ.
ನೀನ್ ತಿನ್ನಲ್ಲ ಅವಾಗ.
ಅವಾಗ್ ತಿನ್ನಲ್ಲ.
ಉಪ್ಪಿನ ಸಾಂಬಾರ್ ಬಸ್ಸಾರು ಮಾತ್ರ ತಿನ್ನಲ್ವಾ ಅಥವಾ ಬೇರೆ ಕಾಳೆಲ್ಲ ಅದೆಲ್ಲ ಬಸ್ಸಾರು ಮಾಡ್ತ-
ಹ್ಮ್ ಹ್ಮ್ ಆ ಆ ಹಾ ನನ್ ಬಸ್ಸಾರೇ ತಿನ್ನಲ್ಲ ಅದು ಹ್ಮ್ ಹ್ಮ್ ಅವ್ರ ಅದೇನ್. ತತ್ರೇ ಲಾಖ ಕಾಳೆಲ್ಲನ ಮಾಡ್ಲಿ ಸೊಪ್ಪ- ಪಾಲನ ಮಾಡ್ಲಿ. ನಾನ್ ಬಸ್ಸಾರು ತಿನ್ನಲ್ಲ.
ನೀನು ಬಸ್ಸಾರು ತಿನ್ನಲ್ಲ ಅಷ್ಟೇ.
ಹ್ಹು ಹ್ಹು..
ಬೇರೆ ಏನ್ ಸಾಂಬಾರು ಮಾಡಿದ್ರು ತಿಂತೀಯಾ.
ಹ್ಮ್ ಬೇರೆ ಏನೆಲ್ಲಾ ಸಾಂಬಾರು ಮಾಡ ಮಾಡದು ತಿಂತೀನಿ.
ಹಾ ಬಸ್ಸಾರ್ ಮಾತ್ರ. ಹೂ ಹ್ಹು. ನಿನ್ನ ಶತ್ರು ಅದು. ಹೂ.. ಹ್ಹು.. ಅಲ್ವಾ ಬಟ್ ನನಗೆ ತುಂಬ ತುಂಬ ಇಷ್ಟ. ಸಾಂಬಾರಲ್ಲೇ ಸೊಪ್ಪಿನ ಸಾಂಬಾರು. ಕೆಲವೊಂದು ತರಕಾರಿ ಸಾಂಬಾರು. ನನಗ್ ಮಸಾಲೆ ಹಾಕೀದ್ರೆ. ಸಾಂಬಾರು ಊಟ ಮಾಡಲ್ಲ ಜಾಸ್ತಿ ಸ್ವಲ್ಪ ಅಷ್ಟೇ ತಿಂತೀನಿ ಮಸಾಲೆ ಹಾಕ್ಬಾರ್ದು. ಮಸಾಲ ಹಾಕಿದ್ರೆ ಓಡಿ ಹೋಗಿಬಿಡ್ತೀನಿ ಸಾಂಬಾರಾರ್ ಬಿಟ್ಟು. ಹ್ಮ್ ಹಾಕದ್ರು ಸ್ವಲ್ಪೇ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಆಗ್ಬಿಟ್ರೆ ಹ್ಮ್ ಮುಗೀತು ನಾನು ಊಟನೇ ಮಾಡಲ್ಲ. ಬಿಟ್ಟು ಬಿಡ್ತೀನಿ ಹಂಗೆ. ಚೆನ್ನಾಗಿರುತ್ತ ಒಂದ್ಸಲ ನಮ್ ಮನೆಗ್ ಬಾ ಒ ಸೊಪ್ಪಿನ ಸಾಂಬಾರ್ ನಾನೇ ಮಾಡ್ತೀನಿ ಬಸ್ಸಾರ್. ತಿನ್ನಿಸ್ತಿನನಿ ಅದು ಯಾಕ ತಿನ್ನಲ್ಲ ನೊ ನೀನ್ ನೋಡ್ತೀನಿ ಅದೇನ ತಿದ್ದೋ ಹ ಒಂದ ದಿನಾನೂ ತಿಂದೀಲ್ವಾ ಅಟ್ಲೀಸ್ಟ್ ತಿಂದ್ಮೇಲೆ ಅ ಅದ್ರಲ್ ಏನೋ ಒಂದ್ ಇ ಇಷ್ಟಾ ಆಗಿಲ್ಲಾ ನಿಂಗ್
ಅಂದ್ರೆ ಹೆಂಗಂದ್ರೆ ಏ ಇವಾಗ ಸಾಂಬಾರ್ ಮಾಡಿರ್ ತ್ತಾರೆ ಇವಾಗ ಏನು ಇರಲ್ಲಾ ನಾನ್ ಬಸ್ಸಾರೇ ತಿನ್ಬೇಕು ಆ ಟೈಮ್ ಅಲ್ಲಿ ಏನ್ ಮಾಡ್ ತಿನ್ನಿ ಅಂತಾ ಹಾ ಇಗ್ ಇದೇ ರೀತಿ ಒಂದ್ ನನ್ನೊಂದು ಫ್ರೆಂಡ್ ಮನೆ ಹ ಅವಾಗ ಸ್ವಲ್ಪೇ ಸ್ವಲ್ಪ ಮೇಲ್ಗಡೆ ತಿಳಿಸಾರ ಎತ್ಕೊಂಡ್ ಹಾಕೋಬಿಟ್ಟು ತಿನ್ಬಿಡ್ತೀನಿ ಅಷ್ಟೆ
ತೀಯಾ
ಹಾ ಒಂದ್ಸಲಾ ನನ್ ಫ್ರೆಂಡ್ ಮನೇಲಿ ಹ ಸ್ವಲ್ಪ ಬೇಗಾ ತಿಂದಬಿಡ್ತೇನಿ
ಹ ಆದ್ರೆ ನೋಡ್ಕೊಂಡೆ ತಿಂತೀಯಾ ಬೈಕೊಂಡ್ ಬೈಕೊಂಡ್ ತಿಂದೀರ್ತಿಯಾ ಆ ಯಾಕೋ ಬಸ್ ಸಾಂಬಾರೊ ನಾನ್ ತಿನ್ನಲ್ಲ ಆದ್ರೂ ಇವ್ರು ಮಾಡೋರಲ್ಲಾ ಇನ್ನು ಫ್ರೆಂಡ್ಸ್ ಮನೆಗ್ ಹೋದ್ಮಲೆ ತಿನ್ಲೆಬೇಕು ನಾವ್ ತಿನ್ನಲ್ಲಾ ಅಂತಾ ಹೇಳಕ್ ಬರಲ್ಲಾ ಅಲ್ವಾ
ಹ್ಮ್ ಅವಾಗ ಒಂದ್ಸಲ ತಿಂದಿದ್ದೆ ನಾನ್ ಬೇಗಾ ಬೇಗಾ
ಹ್ಮ ಅಷ್ಟೆ ಮನೇಲ್ ಯಾವತ್ ತು ಮಾಡಿಲ್ಲ ಅಲ್ವಾ ನಿ ನಿನ್ ಮನೇಲಿ ಯಾವತ್ತು ಮಾಡಿ ತೊಂದ್ರೆ ಕೊಟ್ಟಿಲ್ಲಾ
ಹ್ಮ್ ಮಾಡ್ತಾರೆ ಒಂದೊಂದ್ಸಲಾ ಏನು ಮಾಡ್ತಿದೆ ಈಗ್ ಇದೇ ತಿನ್ ಹೋಗು ಎನ್ ಆಗಲ್ಲಾ ಅಂತ ಹೇಳ್ತ ನಾನ್ ಅವಾಗ್ ತಿನ್ನದೇ ಇಲ್ಲಾ ಹ ನಮ್ಮಮ್ಮ ಅವಾಗ ನಾನ್ ತಿನ್ನದೇ ಇಲ್ಲ ಹ್ಮ್ ಹಂಗೆ ಇದ್ ಬಿಡ್ತೀನಿ
ಮಾಡ್ಕೊಂಡ್ ತಿನ್ಬೇಕು
ಹ್ಮ ಅವಾಗಷ್ಟೇ ಮೊಸರು ತಂದು ತಿನ್ನೋದೆ ಅಷ್ಟೇ ನಾನ್ ಮಾಡೋದು ಹ್ಮ್
ಏನೋ ಒಂದ್ ಮೋಸ್ರೊ ಏನೋ ಒಂದ್ ಮಾಡ್ಬೇಕು ತಿನ್ಬೇಕು ಅವರ್ಗ್ ಬೇಜಾರ್ ಮಾಡ್ಸ್ಬಾರ್ದಾಲ್ವ ಹ್ಮ್
ಹ್ಮ್ ಹೌದು